ಗೆಳತಿ ಓ ಗೆಳತಿ ನೀನೆ ನನ್ನ ನನ್ನ ಪ್ರಾಣ ಗೆಳತಿ ಕೇಳಿಸುತ್ತಿದ್ದೆ ನನ್ನ ಹೇಗಿದೆ ನನ್ನ ಗಾನ
ತುಂಬಾ ಚೆನ್ನಾಗಿದೆ ಗೆಳತಿ
ನೀವು ನನಗಾಗಿ ಒಂದ್ ಒಂದು ಹಾಡನ್ನು ಹೇಳಿ
ನಾನಾ
ಇರಲಿ ಹೇಳಿ
ಗೆಳತಿ ನ
ನಂದ ಅಯ್ಯೋ ನಿಮ್ಮ ಧ್ವನಿ ಸುಮಧುರವಾಗಿದೆ ಕೋಗಿಲೆಯ ಕಂಠ ನಿಮ್ಮ ಧ್ವನಿ
ಹೇ ಹೇ ಅದು ಕಾಗೆ ಕಂಠ ಎನ್ನುವ ಬದಲು ಕೋಗಿಲೆ ಕಂಠ ಎಂದು ಹೇಳುತ್ತಿ
ನನಗೆ ಅರ್ಥವಾಗುತ್ತಿದೆ ಗೆಳತಿ
ಇಲ್ಲ ಇಲ್ಲ ನಿಜ
ಹ್ಮ್ ಏನ್ ಮಾಡ್ತಿದ್ದೀರಾ ಗೆಳತಿ
ನಾವು ಸ್ನಾನ ಮಾಡಲು ನಾಳೆ ಮಾಡಲು ಸ್ನಾನ ಮಾಡಲು
ನನಗೆ ಅದೇ ಚಿಂತೆ ಆಗಿದೆ ಗೆಳತಿ ನೀವು ನನಗೆ ಒಂದು. ಮಾತನ್ನು ಹೇಳಿ ಬಿಡಿ.
ಅಲ್ಲ ನೀವು ಸ್ನಾನ ಇವಾಗ ಮಾಡಲ್ಲ. ಬೆಳಗ್ಗೆ ಮಾಡಲ್ಲ ಇವಾಗ ಮಾಡಲ್ಲ ಬೆಳಗ್ಗೆ ಮಾಡಲ್ಲ ಎಂದು. ಬೆಳಗ್ಗೆ ವರೆಗು ಯೋಚನೆ ಮಾಡ್ಕೊಂಡು ಇದ್ದ ಬಿಡಿ ಮತ್ತೆ ನೀವನ್ ಹೆಂಗ ಹೆಂಗಿ ರು ಬೆಳಗ್ಗೆನೆೇ ನೀವು ಜಳಕ ಮಾಡುವುದು ಅದು...
ನಿಜ ಯಾಕೋ ಪೋ ಆಹ ಮೊಟ್ಟ ಮೊದಲ ಬಾರಿಗೆ. ಸ್ನಾನ ಮಾಡಲೆ ಮನಸ್ಸೇ ಇಲ್ಲ ನನಗಂತೂ.
ಯಾಕೊ.... ನನ್ನ ಒಂಚೂರು ಗಾಳಿ ಸೋಕಿದೆ ನನ್ನ ಗಾಳಿ..
ಹು ಅದಂತೂ ನೂರಕ್ಕೆ ನೂರು ಸತ್ಯ ಗೆಳತಿ.
ಅಯ್ಯೋ ಗೆಳತಿ ಸಂಘದಿಂದ ಸನ್ಯಾಸಿ ಕೆಟ್ಟ ಎಂದು. ಎನ್ನುವ ಹಾಗೆ ನೀವು ನನ್ನ ಸಹವಾಸ ಮಾಡಿ ನೀವು ಕೆಟ್ಟಿರಿ. ಸ್ನಾನ ಮಾಡುವ ವಿಷಯದಲ್ಲಿ ಈ
ನಿಜಾ
ದೇವರೇ. ಹೋಗಲಿ ಬಿಡಿ ಸ್ನಾನ ಮಾಡಿದರೂ ಒಂದೇ ಸ್ನಾನ ಮಾಡಿ. ಮಾಡಿಲ್ಲ ಅಂದರೂ ಮಣ್ಣಿಗೆ ಹಾಕುವುದೇ ಸ್ನಾನ ಮಾಡಿದರೆ ಅಂದರೂ ಮ ಮಣ್ಣಿಗೆ ಹಾಕುವುದೇ ಬಿಡಿ ಗೆಳತಿ.
ಅಂದರೂ ನಮ್ಮ ಕೊಠಡಿಗೆ ಯಾರದೂ
ಅವರು ನಮ್ಮ. ಕೊಠಡಿಯ ಗೆಳತಿ ಮತ್ತೊಬ್ಬ ಗೆಳತಿ. ಹೊರಗೆ ಹೋಗಿದ್ದರು ದೂರವಾಣಿಯಲ್ಲಿ ಮಾತನಾಡಿ ಬರುವುದಕ್ಕೆ
ಆ ಆ ಗೆಳತಿ ದೂರವಾಣಿ ಬಿಟ್ಟು ಬದುಕುವುದೇ ಇಲ್ಲಾ
ಹೌದಾ ಹ ಹೌದು ಅದೇನು ಸತ್ಯಾ...
ದೂರವಾಣಿ ದೂರವಾಣಿ ದೂರವಾಣಿ ಮಾತು ಮಾತು ಮಾತು ಮಾತು. ಎಲ್ಲರನ್ನೂ ಮೀರಿಸುವರು ಹೊಸದಾಗಿ ಬಂದಿರುವ ಗೆಳತಿ.
ಹೌದ ಹೌದ
ಮತ್ತೆ ಇನ್ನೇನು ಗೆಳತಿ ಸಮಾಚಾರ.
ಮತ್ತೆ ಹೇಳಬೇಕು ಗೆಳತಿ ನಮ್ಮ ವಸತಿ ನಿಲಯದಲ್ಲಿ ಇವತ್ತು ಕೋಳಿ ಸಾರು.
ಅಯ್ಯೋ ಅದೇ ಆಗಿದೆಯಲ್ಲ ಗೆಳತಿ ಎಷ್ಟು ಕೋಳಿ ತಿನ್ನುವೆ.
ಕೋಳಿ ತಿನ್ನುವುದು. ಅದು ನಮ್ಮ ವಸತಿ ನಿಲಯದಲ್ಲಿ ಮಂಗಳವಾರ ಒಂದೇ ದಿನ ಸಾರು ಚೆನ್ನಾಗಿರೋದು ಅಂದರೆ ಅದಕ್ಕೆ ಖುಷಿ. ಅದು ಬಿಟ್ಟರೆ ನಾನು ಚಿಕನ್ ತಿಂತೇನೆ ಎನ್ನುವುದು. ಹು ಅದು.... ನನಗೆ ಒಂದು ತರಾ....
ಅಯ್ಯೋ ಯಾವ ತರಾ.......
ಅದು ಯಾವ ತರ..... ಎಂದು ಹೇಳಲು ಸಾ ಸಾಧ್ಯವಾಗೂತ್ತಿಲ್ಲ ಗೆಳತಿ ಅದು. ಎಲ್ಲಿಂದ ಪ್ರಾರಂಭ ಮಾಡಲಿ ಎಲ್ಲಿಗೆ ಕೊನೆ ಮಾಡಲಿ ಎನ್ನುವುದೇ.... ಗೊತ್ತಾಗುತ್ತಿ ಇಲ್ಲ ನನಗೆ
ಹ ಇವತ್ತು ನೀವು ನ ಒಂದು ಊಟ ತಂದರಲ್ಲ. ಆ ಅಂಗಡಿ ಎಷ್ಟು ಗಂಟೆಗೆ ಒ ಓಪ್ ತೆರೆದಿರುತ್ತರೆ.
ಅದು ಮಧ್ಯಾಹ್ನ ಮೂರು ಗಂಟೆಯಿಂದ ತೆರೆದಿರುತ್ತಾರೆ ಗೆಳತಿ.
ಹ ಮಧ್ಯಾಹ್ನ ಹೊತ್ತು ಬೆಳಿಗ್ಗೆ ಹೊತ್ತು ಇರದಿಲ್ಲವೇ.
ಇಲ್ಲ ಇಲ್ಲ ನಾವು. ಹ ಒಂದು ದಿನ ಒಂದು ಗಂಟೆಗೆ ಹೋಗಿ ವಿಚಾರಿಸಿದ್ದೆವು.
ಆಹ್.
ಆವಾಗ ಅವರು ಹೇಳಿದರು ಕೋಳಿಯನ್ನ. ಇವತ್ತು ಸಿಗು ಇವತ್ತು ಮೂರ್ ಗಂಟೆ ಮೇಲೆ ಸಿಗುವುದು. ಮೂರು ಗಂಟೆ ಒಳಗಡೆ ಸಿಗುವುದಿಲ್ಲ ಎಂದು ಹೇಳಿದರು.
ಹಾಗೆ ನಾಲ್ಕು ಗಂಟೆಗೆ ಹೋದರೆ ಸಿಗುವುದೇ.
ಖಂಡಿತವಾಗಿಯೂ. ನಾವು ಇವತ್ತು ಐದ್ ಗಂಟೆಗೆ ಏನೋ ಇಲ್ಲ ನಾಲ್ಕ್ ಕ್ಕು ನಾಲಕ್ಕು ವರೆ ಆಗಿತ್ತು. ಆವಾಗ ಹೋಗಿದ್ವಿ ಅವಾಗ ಅವ್ರು ಹೇಳಿದ್ರು ಅನ್ನ ಖಾಲಿ ಆಗಿದ್ ದೇ ಸ್ವಲ್ಪ ಬೈಯೋವರ್ಗು ಕಾಯಿರಿ ಎಂತು ಹೇಳಿದ್ರು ನಾವೇನ್ ಮಾಡದ್ವಿ. ದ್ವಿ ಹ್ಮ್ ನಾವು ಬರಲು ಮುಂದಾಗಿದ್ದೆವು. ಮತ್ತೆ ಇನ್ನೊಬ್ಬ ಅಣ್ಣ ಕರೆದು. ಸ್ವಲ್ಪ ಅನ್ನ ಇದೆ ಎರಡಕ್ಕೆ ಆಗುತ್ತೇನೋ ನೋಡ್ತೀವಿ ಇರಿ ಅಂತ ಹೇಳಿ. ತಯಾರಿ ಮಾಡಿ ಕೊಟ್ರು ನಾವ ಅದನ್ನ ಎತ್ಕೊಂಡ್ ಬಂದ್ವಿ. ಹಾಗಾಗಿದ್ದು.
ಈಗಾಯ್ತು.
ಹಾ ಹಾಗ ಆಯ್ತು.
ತುಂಬ ಚೆನ್ನಾಗೇ ಇತ್ತು ಆ ಅನ್ನಾ.
ಹೌದಾ ಗೆಳತಿ ಇವಾಗ ಗಿ ಒಂದು ದಿನ ಹೋಗಿ ನಾನೇ ತಕೊಂಡ್ ಬರ್ತೀನಿ ಬಿಡಿ.
ಹ್ ಹ್ಮ್ ಗೆಳತಿ ನಾವು ಬರುವೇವು ನಿಮ್ಮ ಜೊತೆ.
ಆಯ್ತು ಗೆಳತಿ ನಿಮಗೆ ಪ್ರಯಾಣ ಎಂದರೆ ಬಹಳ ಇಷ್ಟ ಅಲ್ಲವಾ.
ಅಯ್ಯೋ ನೆನ್ನೆ ಅನುಭವಿಸಿ ಬಿಟ್ಟೆ ನಮ್ಮ ಪ್ರಯಾಣದಿಂದ ನನ್ನ ಜೀವನೇ ಅರ್ಧ ಅರ್ದ ಬರ್ದ ಆಗಿತ್
ಜೀವನದ ಮೇಲೆ ಜಿಗುಪ್ಸೆ ಬಂದ್ ಬಿಟ್ಟಿದ್ಯಾ.
ಹ
ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಪ್ರವಾಸದ ಮೇಲೆ.
ಹಾ ಪ್ರವಾಸದಿಂದ ಜಗುಪ್ಸೆ ಬಂದಿದೆ.
ಯಾಕ ಗೆಳತಿ.
ಬೆಂಗಳೂರಿಂದ ಹಾಸ ಬೆಂಗಳೂರಿ ಹಾಸನದಿಂದ ಮೈಸೂ ಳುರು ಮೈಸೂರಿಂದ ಬೆಂಗಳೂರು ಬೆಂಗಳೂರಿಂದ ವಸತಿ ನಿಲಯಕ್ಕೆ ಬಾಯ ಅಪ್ಪಾ.
ಕೇಳಸ್ತಿದೆ ಕೇಳಸ್ತಿದೆ ಹೇಳಿ ಹೇಳಿ.
ಅದು ನಿಮ್ಮ ಧ್ವನಿ ಸ್ವಲ್ಪ ನಿಧಾನವಾಗಿ ಕೇಳಸುತ್ತಿದೆ ಗೆಳತಿ. ನನ್ನ ದೂರವಾಣಿಯಲ್ಲಿ ಆಗಿತ್ತಲ್ಲ ಆ ತೊಂದರೆ. ಅದೇ ತೊಂದರೆ ನಿಮ್ಮ ದೂರವಾಣಿಗೆ ಆಗಿದೆ. ನೀವು ಮೊದಲು.
ಅದು ನನ್ನ, ಅದು ನನ್ನ ಹೇಳಿದ್ದ
ಹ
ತಿ ಅ ಮಾಾಗ ಅ ಮಾಡಟ್ಟ ನಾವುಾಗ ಇರ್ರ ಚು ಆಯ ಈಗಾ ಮನಸ
ಹ
ಗೆಳತಿ ನಿಮ್ಮ ನಿಮ್ಮ ದೂರವಾಣಿದೆ ತೊಂದರೆ ಗೆಳತಿ ನನ್ನ ದೂರವಾಣಿದಲ್ಲಾ.